ಹಲೋ ಸರ್. ಹಲೋ ಸರ್.
ನಿಮ್ಮಾ ಸಂಜೆ ಸರ್ ನಿಮ್ದು ಚಹಾ ಸ್ನಾಯಕ್ಸ್ ಆಗಿದೆ ಸರ್ ಸಂಜೆವೇಳೆ.
ಸಂಜೆವೇಳೆ ನಾವೆಲ್ಲ ಸ್ನಾಯಕ್ಸ್ ಎಲ್ಲ ತಿನ್ನೋ ಸಿಟಿ ಮಂದಿ ಅಲ್ಲ ಸರ್.
ಸರ್ ನಿಮ್ಮ ಊರಲ್ಲಿ ಮಳೆ ಬೆಳೆ ಹೇಗಿದೆ ವಾತಾವರಣ ನಿಮ್ಮ ವಾತಾವರಣ ಹಳಿಯಲ್ಲಿ.
ಮಳೆ ಅತಿ ಹಾಗೆ ಕಮ್ಮ ಆಗಿದೆ ಸರ್ ಏನು ಮಾಡ್ಲಿಕ್ಕೆ ಬರಲ್ಲ.
ಏಕೆ ಸರ್ ಮಳೆ ಕಮ್ಮ ಆತಿದೆ ಈಗ ಹಳ್ಳಿಯಲ್ಲಿ ಏಕೆ ಏನಾದ್ರು. ತೊಂದರೆಯಾಗಿದಿಯಾ ಹಳ್ಳಿಗಳಲ್ಲಿ.
ಹೌದು ಸರಿ ಮಳೆ ಆತಿ ಕಡಿಮೆ ಆಗ್ತಾ ಇದೆ.
ಏಕೆ ಸರ್ ಗಿಡಗಳ ಸಂಖ್ಯೆ ಕಡಿಮೆ ಆದದ್ದರಿಂದ ಮಳೆ ಆಗುತ್ತಿಲ್ಲಾ ಅಂತ ಅನ್ನಿ. ಅನಿಸುತ್ತಿದೆ ನನಗೆ ಹೌದಲ್ಲ
ನೀ ಹೇಳೋದು ಅದು ಕರೆಕ್ಟ್ ಅದು ಚೆನ್ನಾಗಿದೆ.
ಈಗ ಗಿಡಗಳ ಸಂಖ್ಯೆ ಗಿಡಗಳನ್ನು ಬೆಳೆಸಿಬೇಕು ಸರ್ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಗಾದೆ ಇದೆಯಲ್ವಾ.
ಹೌದ್ ಸರ್ ಹೌದು ನೀವ್ ಹೇಳೋದು ಕರೆಕ್ಟ್ ಆಗಿದೆ ಸರ್ ಕಾರ್ಡನ್ನು ಉಳಿಸಬೇಕು. ಎಲ್ ಸರ್ ನೀವು ಗಾಳಿಯ ವಾತಾವರಣದಲ್ಲಿ ಇದ್ದಂಗೆ ಕಾಣಂತೀರಾ ಸರ್ ಯಾಕೆ.
ಏ ನಾವು ಸಂಜೆ ವೇಳೆ ಶಾಲೆಗೆ ಆವರಣ ಕಡೆ ಆಡಲು ಹೋಗಿದ್ದೇವೆ. ಈಗ ಮನೆಗೆ ಹೋಗುವಾಗ ಒಂದ್ ಸ್ವಲ್ಪ ಗಾಳಿ ವಾತಾವರಣ ಇದೆ.
ಹೌದಾ ಸರ್. ನೀವು
ಅಷ್ಟೇ ಮತ್ತೇನು ಇಲ್ಲ ಈಗ. ನಿಮ್ಮ ಊರಲ್ಲಿ ಹೇಗಿದೆ ನಿಮ್ಮ ವಾತಾವರಣ ನಿಮ್ಮ ಪರಿವಾರದವರು ಹೇಗಿದ್ದಾರೆ ಚೆನ್ನಾಗಿದ್ದಾರ.
ನಮ್ಮ ಪರಿವಾರದವರು ಅವ್ರು ಚೆನ್ನಾಗಿದ್ದಾರೆ ಸರ್ ನಿಮ್ ಕಡೆ ಎಲ್ಲಾ.
ನಮ್ ಕಡೆ ಚೆನ್ನಾಗಿದ್ದಾರೆ ಸರ್ ಯಾಕಂದ್ರೆ ನಾವು ಹಳ್ಳಿಯ ಜನರಲ್ಲಾ ನಾವು ನಿಮ್ಗ ಸಿಟಿ ಜನರು ಇದ್ದಾರೆ. ಆರಾಮಾಗಿ ಇರ್ತಿದೀವಿ ಸಿಟಿಯಲ್ಲಿ ಹಳ್ಳಿಯ ಜನರು ಕೆಲಸ ಮಾಡ್ಬೇಕಲ್ವಾ ದಿನಾಲೂ
ಹೌದು ಸರ್ ನಾವು ಕೂಡ ಹಳ್ಳಿಯ ಜನ ನಿಮ್ಗೆ ಯಾರು ಹೇಳಿದ್ದಾರೆ ಸರ್.
ಈಗ ನನಗೆ ಯಾರೊಬ್ರು ಹೇಳಿದರು ನೀವು ಸಿಟಿನ್ನು ಸೇರುತಿದೆರ ಅಂತ.
ಇಲ್ಲ ಸರ್ ತಪ್ಪಾಗಿ ಏನೋ ಒತ್ತರ ತಪ್ಪಾಗಿ ಹೇಳಿದ್ದಾರೆ ಸರ್ ನಿಮಲ್ಲಿ. ಸಿಟಿ ಎಲ್ಲ ನಾವು ಹಳ್ಳಿಯ ಜನರೇ.
ಸರ್ ಈಗ ಸಿಟಿಯ ಜನಕ್ಕೆ ಮತ್ತು ಹಳ್ಳಿಯ ಜನಕ್ಕೂ ಏನಾದ್ರು ವ್ಯತ್ಯಾಸವಿದೆ ಏನ್ ತುಂಬಾ ವ್ಯತ್ಯಾಸವಿದೆ.
ಸರ್ ಸಿಟಿ ಜನರು ಮತ್ತ ಹಳ್ಳಿ ಜನರಿಗೆ ಬಹಳ ವ್ಯತ್ಯಾಸ ಇದೆ ಸರ್. ಸಿಟಿ ಅಂದ್ರೆ ಅಲ್ಲೆಲ್ಲಾ ನಾವೇ ಕೊಂಡಿ. ತಿನ್ಬೇಕು ಸರ್ ಇಲ್ಲಿ ಆದ್ರೆ ಏನ್ ನೋಡಿ ಸರ್ ಎಲ್ಲ ಬೆಳೆದ ತಿನ್ನಬಹುದು.
ಏಕೆಂದ್ರೆ ಸಿಟಿಯ ಜನರಿಗೆ ಏಕೆ ಇದು ಇದೆ ಅಂದ್ರೆ ಅಲ್ಲಿ. ಮುಂಜಾನೆ ಎದ್ದ ತಕ್ಷಣ ಕೋಳಿ ಕೂಗುವ ಇದು ಕೂಗು ಮತ್ತು. ತ್ತಾರ ಕೂಗು ಪ್ರಾಣಿಗಳ ಕೂಗು ಕೇಳುವುದಿಲ್ಲ. ಯಾಕಂದ್ರೆ ಅಲ್ಲಿ ವಾಹನಗಳ ಕೂಗು ಕೇಳುತ್ತದೆ ಹೌದಲ್ವಾ ಮುಂಜಾನೆಯದ್ದು ವಾಹನಗಳು ಹಾರ್ನ್ ಹೊಡೆಯೋದ್
ಹೇಳ್ತಾರ ಹಾಗ ಅಲ್ಲಿ ಬೆಳಿಗ್ಗೆ ಎದ್ದು ಕೋಳಿಗಳೇ ಹೆಬ್ಬಿಸುವುದಿಲ್ಲ ಸರ್ ಜನರನ್ನು ಹಾರ್ನಗಳೇ ಹೆಬ್ಬಿಸುತ್ತವೆ.
ಈಗ ಹಳ್ಳಿಗಳಲ್ಲಿ ಕೋಳಿಗಳು ಹೆಬ್ಬಿಸುತ್ತವೆ ಆಗಿನ ಕಾಲದಲ್ಲಿ ಕೋಳಿಗಳು ಎಬ್ಬಿಸುತ್ತಿದ್ದಾವು ಅವಾಗ ಗಡಿಯಾರ ಇದ್ದಿದ್ದಿಲ್ಲ. ಆಗಿನ ಜನೋದಲ್ಲಿ
ಹ ಸರ್ ದಿನದಲ್ಲಿ ಗಡಿಯಾರಗಳು ಇದ್ದೀದ್ದಿಲ್ಲ ಕೋಳಿಗಳೇ ಹೆಬ್ಬಸ್ ಸರ್ ಈಗ ಗಡಿಯಾರನ್ನೇ ಬೇಕಾಗಿಲ್ಲ ಸರ್ ಸಿಟಿಗಳಲ್ಲಿ ಹಾರ್ನೆ ಎಬ್ಬಸ್ತಾ ಇದ್ದಾವು ಎಲ್ಲಾ.
ಯ ಅವ ಆವಾಗಿನ ದಿನಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಕೋಳಿ ಇಲ್ಲ ಎರಡು ಕೋಳಿ ಇರುತ್ತಿದ್ದವು. ಈಗ ಯಾರೊಬ್ಬರು ಮನೆಯಲ್ಲಿ ಕೋಳಿ ಇಲ್ಲ ಕೋಳಿಗಳು ಕಡಿಮೆ ಆಗಿ ಬಿಟ್ಟಿವೆ.
ಸರ್ ಕೋಳಿಗಳು ಇದರುನು ನಾವು ಅವನು ಕಡಿದು ತಿನ್ನಲಿಕ್ಕೆ ಮಾಡ್ತಾ ಇದ್ದಾರೆ ಸರ್ ಅತಿ ಹೆಚ್ಚಾಗಿ ಹೌದು ಸರ್ ನೀವಳ್ತ ಬಂ
ಕಡಿಮೆ ಆಗಿವೆ ಈಗ ಹಳ್ಳಿಗಳಲ್ಲಿ ಏನ್ ಸಮಸ್ಯೆ ಇದೆ ಹಳ್ಳಿಗಳಲ್ಲಿ ಏನಾದ್ರೂ
ಸಮಸ್ಯೆಗಳು ಏನಿಲ್ಲ ಸರ್ ಹಳ್ಳಿಗಳಲ್ಲಿ ಎಲ್ಲಾ ಅದು ಶಾಖಾಹಾರಿ ಪ್ರಿಯರು ಹೆಚ್ಚಾಗಿ ಇದ್ದಾರೆ ಸರ್ ಹಂಗಾಗಿ
ಏಕೆಂದ್ರೆ ಈಗ ಕೋಳಿಯ ಮೇಲೆ ಅವಲಂಬಿತರಾಗಿ ಬಿಟ್ಟಿದ್ದಾರೆ ಮನುಷ್ಯರು ಯಾಕೆಂದರೆ ಮಾಂಸವನ್ನು ತಿನ್ನುತ್ತಾರೆ ಅಲ್ವಾ. ಕೋಳಿ ಮೋಸ ಕಡಿದು ಬಿಡ್ತಾರೆ ಒಂದು ದಿನಾಲೂ ಒಂದೊಂದು ಅಂತ.
ಡೈಲಿ ಒಂದೊಂದು ಕಡಿದ್ದಾರೆ ಕೂ ಕೂ ಕೋಗಿದೆ ಕಮ್ಮ್ ಆಗಿಬಿಡತೆ ಸರ್ ಅವು.
ಹೌದು ಮತ್ತೆ ಈಗ ಈವಾಗ ಊರಲ್ಲಿ ಕೋಳಿಗಳು ಎಲ್ಲಿದ್ದಾರೆ ಮತ್ತೆ ಹೇಗೆ ಎಬ್ಬಿಸ್ಬೇಕು ಈಗ ಮೊಬೈಲ್ ಗಳೇ ಎಚ್ಚರೆ ಮಾಡುತ್ತಿದ್ದಾವೆ ಎಲ್ಲನ್ನೂ ನಮ್ಮನ್ನು ಮೊಬೈಲ್ ಗಳೇ ಎಚ್ಚರ ಮಾಡ್ತಿದ್ದಾವೆ ಹೌದಲ್ವಾ
ಆ ಸಲ್ ಯಾರಾದ್ರೂ ಒಂದು ಫ್ರೆಂಡ್ಸ್ ಎಲ್ಲಾ ಕಾಲ್ ಮಾಡ್ತಾರೆ ಒಂದು ಏನಾದ್ರು. ಬೆಳಿಗ್ಗೆ ಎದ್ದ್ ತಕ್ಷಣನೇ ಮೊದಲೆಲ್ಲಾ ಕೈ ಕಾಲು ಮಾರ ಜಳಕ್ ಹಾ ಸಿಕ್ತದರ್ ಸರ್ ಈಗ ಮೊದಲು ಬೆಳಗ್ಗೆ ಎಂತ ತಕ್ಷಣ ಪೋನನ್ನೇ ಹಿಡುತ್ತಾರೆ ಎಲ್ಲಾ ಜನಗಳು.
ಈಗ ಇನ್ನೂ ಹಾಸಿಗೆಲ್ಲಿ ಇರುವುದಿಲ್ಲ ಪೋನ್ ಕೈಯಲ್ಲಿ ಹಿಡದುಕೊಂಡ್ ಬಿಟ್ಟಿರ್ ಸರ್ ಮುಂಜಾನೆ ಎದ್ದು ಪೋನ್ನನ್ನೂ ಹಿಡಿಯಬಾರದು ಏಕೆಂದ್ರೆ ಕಣ್ಣಿಗೆ ಎಪ್ಕೇಟ್ ಆಗುತ್ತದೆ ಕಣ್ಣಿನ ದೋಷ ಬರುತ್ತದೆ ಮುಂಜಾನೆ ಎದ್ದು ಹಿಡಿದಿದ್ದಾರೆ ಎಲ್ಲಾನೂ.
ಹೌದು ಸರ್ ತಕ್ಷಣವೇ ಹಿಡಿದ್ದಾರೆ ಯಾವ್ದಾರ ಬೆಳಕು ಪ್ರಕಾಶಮಾನವಾಗ ಗೋಚರಿಸುತ್ತದೆ ಅಲ್ಲ ಸರ್ ಅದಕ್ಕ್ ಹ
ಈಗ ಮುಂಜಾನೆ ಎದ್ದು ಸೂರ್ಯನ ಬೆಳಕು ತಗೋಬೇಕು ಹೊರತು ಮೊಬೈಲ್ ಗಳ ಬೆಳಕು ತಗೋಬಾರದು ಮುಂಜಾನೆ ಎದ್ದು
ಹೌದು ಸರ್ ಬೆಳಿಗ್ಗೆ ಎದ್ದು ವಿಟಮಿನ್ ಡಿ ತಗೋಬೇಕಲ್ಲ ಇವರೆಲ್ಲಾ ವಿಟಮಿನ್ ಈ ಗೆ ಎಂದಾರೆ ಸರ್ ಎಲ್ಲಾ ಚಸ್ಮಾ ಪ್ರಿಯರಾಗಿದ್ದಾರೆ ಸರ್ ಈಗ
ಈಗಿನ ವಾತಾವರಣ ನೋಡಿದರೆ ಈಗ ತುಂಬಾ ಬದಲಾಗಿದೆ.
ಎದ್ದ ತಕ್ಷಣ ಮೊಬೈಲ್ ನೋಡಿದ್ರೆ ಏನಾದ್ರೂ ಚಸ್ಮಾ ಬರುತ್ತ ಸರ್ ಕನ್ನಡಕ್
ಹೌದು ಮತ್ತೆ ಚಸ್ಮಾ ಬರುತ್ತೇವಲ್ವಾ ಮುಂಜಾನೆ ಎದ್ದು ಏನ್ ನೋಡ್ಬೇಕು ಅದನ್ನೆ ನೋಡ್ಬೇಕು. ಅದು ಬ್ಯಾಡದನ್ನು ನೋಡಿದ್ರೆ ಈಗ ಮೊಬೈಲ್ ನೋಡ್ಬಹುದು ಮುಂಜಾನೆ ಎದ್ದು ಅದು ಕಣ್ಣಿಗೆ ಎಫೆಕ್ಟ್ ನೀಡುತ್ತದೆ ಮತ್ತು ಬೆಳಕು ನೋಡ್ಬಾರ್ದು ಮುಂಜಾನೆ ಎದ್ದು ಈ ಸೂರ್ಯನ ಬೆಳಕಿಗೆ ಮತ್ ತ್ತ್ ಮೊಬೈಲ್ ಬೆಳಕಿಗೆ ತುಂಬಾ ವ್ಯತ್ಯಾಸ ಇದೆ ಸರ್
ಸರ್ ಸೂರ್ಯನನ್ನ ಬೆಳಕು ಅತಿ ಹೆಚ್ಚಾಗಿ ಗೋಚರಿಸುತ್ತದೆ ಮೊಬೈಲ್ ಬೆಳಕು ಅತಿ ತೀರಾ ಕಡಿಮೆ ಇದ್ದರೂ ಅದು ಹೆಂಗೆ ಕಂಟಗುತ್ತೆ ಸರ್
ಅದು ಕಣ್ಣಿಗ್ ಕುಕುತ್ತದೆ ಸರ್ ಈಗ ನಾವು ಮೊಬೈಲ್ ಅನ್ನು ಕಣ್ಣಿಗೆ ಹಿಡಿತಿವಲ್ವಾ ಈಗ ದೂರ ಈಗ ಸೂರ್ಯ ದೂರ ಇರುತ್ತ್ ತಾನೆ ಅವನು ಎಷ್ಟು ಕಿಲೋ ಮೀಟರ್ ಅಂತ್
ಸರ್ ಸೂರ್ಯನು ಎಷ್ಟು ದಶಲಕ್ಷ ಕಿಲೋಮೀಟರ್ ಇದ್ರನು ಕೂಡ ಅಷ್ಟು ಪ್ರಕಾಶಮಾನವಾಗಿ ಗೋಚರಿಸುತ್ತ್ ಮೊಬೈಲ್ ಇದ್ರೆ ಸನ್ನೀಪಾ ಇದ್ದರೆ ಗೋಚರಿಸುದಿಲ್ಲ ಸರ್
ಇದು ಒಂದು ಇದು ಸರ್ ಇದು ಎಲೆಕ್ಟ್ರಾನಿಕ್ ಸರ್ ಅದು ಈಗ ಸೂರ್ಯನ ಬೆಳಕೆ ಏನಾದ್ರೂ ಎಲೆಕ್ಟ್ರಾನಿಕ್ ಆಗುತ್ತದೆ ಇದು ಕರೆಂಟ್ ದಿಂದ ಉತ್ಪತ್ತಿ ಆಗುತ್ತದೆ ಇದೆಲ್ಲ ಕರೆಂಟ್ ಬೇಕು ಇದರಲ್ಲಿ ಕರೆಂಟ್ ಇಲ್ಲದಿದ್ದರೆ ತುಂಬಾ ಇದಾಗುತ್ತದೆ.
ನಮ್ಮ್ ಕಡೆ ಅಂತರು ಮಳೆ ಎಲ್ಲ ಬೆಳೆ ಇಲ್ಲ ಸರ್ ಬೇರೆ ಕಡೆ ಆದರು ಮಳೆ ಅದು ಆಗಿದೆ ಸರ್ ಅಂದ್ರೆ ಅಲ್ಲಿಯ ಪೂರಾ ವಿಪ ವಿಪೋ ಸಾರಿ ಸರ್ ಆಗಿದೆ ವಿಕೋಪಕಾರಿ
ಈಗ ಯಾಕೆ ಊರಲ್ಲಿ ತುಂಬಾ ಮಳೆ ಕಡಿಮೆ ಆಗಿಬಿಟ್ಟಿದೆ ಈಗ ಸವಣಾಳಿಯಲ್ಲಿ ಎಲ್ಲ ಆ ಅಲ್ಲಿ ಮಾನಾಳಿ
ಹೌದ ಸರ್ ಎಲ್ಲಾ ಕಡೆ ಕಮ್ಮಿ ಯಾಗಿದೆ ಸರ್ ಮಹಾರಾಷ್ಟ್ರ ಮುಂಬೈ ಡೆಲ್ಲಿ ಎಲ್ಲಾ ಹೆಚ್ಚಾಗಿದೆ ಆದರೆ ಅಲ್ಲಿ ಮನುಷ್ಯನ ಜೀವನ ಬಹಳ ಅಸ್ತವ್ಯಸ್ತವಾಗಿಬಿಟ್ಟಿದೆ.
ಬೆಳೆನೆ ಇಲ್ಲ ಅಲ್ಲಿ ಬೆಳೆ ಅದ್ರಲ್ಲಿ ಮತ್ತೆ ಅಲ್ಲಿ ಎಲ್ಲಿ ಬೆಳೆ ಇರುವುದಿಲ್ಲ ಅಲ್ಲಿ ಮಳೆ ಆಗುವ ಸಾಧ್ಯತೆ. ಹೆಚ್ಚಾಗಿದೆ ಹೌದಲ್ವಾ
ಮಳೆ ಬೆಳೆ ಎಲ್ಲ ಜಾಗದಲ್ಲಿ ಆಗುತ್ತಂತ ನಿಮ್ಮ
ಹೌದು ಈಗ ಇಲ್ಲಿ
ಸರ್ ಮತ್ತೆ ಈ ಸಿಟಿಗಳಲ್ಲಿ ಯಾಕ ಆಗರ್ಲಿಲ್ಲ ಸರ್ ವಿಜಯಪುರ ಸಿಟಿ ಅದು ಇದದೆ ಅಲ್ಲ ಸರ್ ವಿಜಯಪುರ ಪುರದಲ್ಲಿ ಸಿಟಿ ಒಳಗೆ ಎಲ್ಲಿ ಬೆಳೆಗಳಿದ್ದಾವೆ ಹೇಳಿ ಸರ್ ನೀವು ಎಲ್ಲ ಆಗಿದೆ ಸರ್ ಮೂರ್ ದಿನ ಆಯ್ತು ಸರ್ ವಿಜಯಪುರದಲ್ಲಿ ಆಗಿ ಕಮ್ಮ್ ಆಗಿದೆ ಸರ್
ಕರ್ನಾಟಕಕ್ಕೆ ಒಂದ್ ಸ್ವಲ್ಪ ಮಳೆನೇ ಕಡಿಮೆ ಆಗ್ತಿದೆ ಸರ್ ಈಗಾಗ ಗಿಡಗಳ ಸಂಖ್ಯೆ ಕಮ್ಮಿ ಆಗಿದೆ ಇಲ್ಲ ತುಂಬಾ ಕಡಿಮೆ ಆಗಿದೆ ಸಂಖ್ಯೆ
ಟೂರ್ ಅಂಡಾಡ್ತಾ ಇದ್ದಾರೆ ಸರ್ ನೀ ಎಲ್ಲಾದ್ರೂ ಟೂರಿಗೆ ಯ ಆದ್ರೂ ಪ್ಲಾನ್ ಮಾಡಿದೀರಾ?
ಹ ರಿ ನಾವು ನಾವು ಹೋಗಿದ್ದೇವು ಸರ್ ಚಿಕ್ಕಮಂಗಳೂರು ಹೋಗಿದ್ದೇವು ದಾಂಡಲಿ ಹೋಗಿದ್ದೇವು ಗೋವಾ ಹೋಗಿದ್ದೇವು.
ಹೋಗಿದ್ದೆವು ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಹೋಗಿದ್ದೇವು ಸರ್. ಚಿಕ್ಕಮಂಗಳೂರ್ ಕಡೆ ವಾತಾವರಣ ನೋಡ್ಬೇಕಂದ್ರೆ ಚಿಕ್ಕಮಂಗಳೂರ್ ಕಡೆ ಹೋಗ್ಬೇಕಂದ್ರೆ ಅದು ಈಗ ಈಗ ಹೋಗ್ಬೇಕು ಈ ದಿನ ಹೋಗಬೇಕ ಯಾಕಂದ್ರೆ ನೀರು ಉರುಳಿರುತ್ತದೆ ಅ ಬೆಟ್ಟದಿಂದ
ಹೋಗಿ ಇದ್ರಂತ ಕೇಳ್ಪಟ್ಟಿದ್ದೇವ ಸರ್ ಅದಕ್ಕೆ
ಬಂದಿದ್ದಾರ ನಾವು ಒಂದು ಐದ್ ಆರು ದಿನ ರು ದಿನಗಳಲ್ಲಿ ನಾವು ಹೋಗಿವ ಸರ್ ನಾವು ಹೋಗೇವಿ ಸರ್ ಈಗ ಈಗ ಮನುಷ್ಯ ಪ್ರವಾಸ ಮಾಡ್ಲೇಬೇಕು ಈಗ ಸತ್ತಗಾ ಪ್ರವಾಸ ಮಾಡ್ತಾನೆ ಈಗ ಬದುಕಿದ್ದಾಗ ಪ್ರವಾಸ ಅದಲ್ವಾ ಈಗ ನೋಡ್ರಿ ನೀವೇ ಹೇ ನೋಡ
ರಸರ ಆ ಕಡೆ ಎಲ್ಲ
ನಾನು ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಪ್ರಾಣಿಗಳು ಪಕ್ಷಿಗಳು ಮತ್ತು ನವಿಲುಗಳು ಜಿಂಕೆಗಳು ಇನ್ನಿತರ ಪ್ರಾಣಿಗಳು ಆನೆಗಳು ಹುಲಿಗಳು ಇನ್ನಿತರ ಪ್ರ
ಪ್ರಾಣಿಗಳು ಇವೆ ಮತ್ತು ಇಲ್ಲ ಸರ್ ನಾವ್ ಜಿಂಕೆ ಪ್ರಿಯರಲ್ಲಾ ನಾವೂ ಪ್ರಾಣಿಗಳು ಪ್ರಿಯರು ಅಲ್ಲಾ ನಾನು ಹೇಳ್ಬೇಕಂದ್ರೆ ಇಲ್ಲಿ ನಾನು ಹಳ್ಳಿ ಯಲಿರುವ ಎಮ್ಮೆ ಪ್ರಿಯ ಅಲ್ಲಲ್ವಾ ನೀವ ಏನ್ ಮಾಡ್ತ ನಿಮ್ಮ ಹಳಿಯಲ್ಲಿ ನೀವು ಎಲ್ಲಿ ಆದ್ರು ಟೂರ್ ಹೋಗಿದ್ರಾ ಒಂದು ದಿವಸ ಆದೂ ಹೋಗಿ ಸರ್ ಟೂರ್ಗೆ ನಿಮ್ ಮನೆಯಲ್ಲಿ ಕುಳಿತುಕೊಳ್ಳಬೇಡಿ ದೇಹ ದಣಿಸಬೇಕು ನೀವು ದೇಹನ ದಣಿಸಿದರೆ
ಮನೆಯಲ್ಲಿ ಎಲ್ಲಿ
ಗ ನೀ ಮ ಬು ಸರ್ ನಿಮ್ಮ ಆಧಾರ್ ನಂಬರ್ ಸರ್ ನಾ ಮಾತಾಡ್ತೀನಿ ನಿಮ್ಮ ಆಧಾರ್ ಬಗ್ಗೆ ಸರ್ ನಾನು ನೀವು ಹೋಗಿದ್ದೀರಿ ಇಲ್ಲ ಈಗ ಪ್ರಯಾಗರಾಜ ಹೋಗಿದ್ವಿ ಮತ್ತೆ ಸಾಕಷ್ಟು
ಸರ್ ನಿವು ನೆಟ್ವರ್ಕ್ ಇರುವ ಕ್ಷೇತ್ರಕ್ಕೆ ಬನ್ನಿ ಸರ್ ನಿಮ್ಮ ಕಾಲ್ ಎಲ್ಲಾ ಡಿಸ್ಕನೆಕ್ಟ್ ಆಗಿಬಿಡ್ದೆ ಸರ್ ನೆಟ್ವರ್ಕ್ ಮೊದ್ಲೇ ಇಶೂ ಇದೆ ಯಾಕೆಂದು ಮದೆ ಇಶೂ ಆದ್ರೆ ಸುಮ್ನೆ ಕಷ್ಟ
ಕೇಳತಿಯಾ ಈಗ
ಹಾ ಕೇಳ್ತಾ ಇದ್ದೆ ಸರ್ ತಾವೆಲ್ಲಿ ಇದ್ದೀರಾ ಈಗ ಪ್ರೆಸೆಂಟ್ ಆಗಿ ಸರ್ ಟೂರ್ ಮಾಡ್ತಾ ಇದೀರಾ
ಸರ್ ನಾನು ಇಲ್ಲಿ ನಮ್ಮ ಮನೆ ಹೋಗುವುದು ಗಿರಣಿ ಕಟ್ಟೆಯ ಮೇಲೆ ಕುಳಿತೀದು ಒಂದ ಸ್ವಲ್ಪ ಮನೆಗೆ ಹೋಗಿ ಬ್ರೆಶ್ ಮಾಡಿ ಮತ್ತೆ ಬರುತ್ತೇವೆ ಮನೆಗೆ ಹೋಗಿ
ಹೌದು ಸರ್ ಓಕೆ ಸರ್ ಮತ್ತೆ ಈಗ ನಿಮ್ಮ ಕ್ರೀಡೆ ಆಡ್ಲಿಕ್ಕೆ ಅಂತ ಹೇಳಿದ್ದೀರಾ ಸರ್ ನಮ್ ಡೈಲಿ ಮಾಮೂಲಿ ಜಾಗ ಸರ್ ನಮ್ದೆಲ್ಲ ಮಾಮೂಲಿ ಜಾಗ ಟಾಕ್
ಇಲ್ಲ ಒಂದು ಗಂಟೆಗೆ ಈಗ ಎಷ್ಟೋ ಮಟ್ಟದ ಕ್ರೀಡೆಯನ್ನು ಆಡಿ ಬಂದಿದ್ದೇವೆ ಹಾಪಡಿ ಇವತ್ತು ಹಾಪಡಿ ಅಲ್ವಾ ಆಗ ಸ್ಕೂಲ್ ಗಳು ಮಧ್ಯಾಹ್ನ ಬಿಡು ಅದಕ್ಕೆ ನಾವು ಮಧ್ಯಾಹ್ನ ಹೋಗಿಬಿಟ್ಟಿದ್ದೇವೆ ಆಡಲು ಕ್ರಿಕೆಟ್ ಆಡಲು
ಸರ್ ನಿಮ್ ಸರ್ ನಿಮ್ಮ್ ಊರಲ್ಲಿ ಎಲ್ಲಾ ಸಿ ಶಾಲೆಗಳು ಹೆೇಂಗಿದಾವ ಸರ್ ಗೌರ್ಮೆಂಟ್ ಶಾಲೆಗಳು
ಇದಾವೇ ಸರ್ ಆದ್ರೆ ಏನ್ ಮಾಡುದು ಗೌರ್ಮೆಂಟ್ ಶಾಲೆ ಮಕ್ಕಳನ್ನ ಏನಾಗುತ್ತೆ ವಿಚಾರ ಮಾಡುವುದಿಲ್ಲ ಈಗ ಒಂದು ಮಗನಿಗೆ
ಸರ್ ಹಳ್ಳಿ ಅಂದರೆ ಮತ್ತ ರೈತರೆಲ್ಲ ಕ ಗೌರ್ಮೆಂಟ್ ಸಾಲಿಗೆ ಹಚ್ಚಬೇಕಲ್ಲಾ ಸರ್
ಹಚ್ ಬೇಕ್ ಸರ್ ಈಗ ರೈತರೇ ಹೋಗಿ ಪ್ರೈವೇಟ್ ಶಾಲಿಗಿ ಇದರಿಂದು ಐವತ್ತಂದ ಅರವತ್ತು ಸಾವಿರ ಇದೆ
ಹೌದ ಸರ್ ನಾವೇ ಕೇಳಪಟ್ಟಿದ್ದೇವೆ ಸರ್ ನಿಮ್ ಊರಲ್ಲಿ ಯಾವ್ದೋ ಪ್ರೈವೇಟ್ ಶಾಲೆ ಇದೆ ಅಂತ ಸರ್ ನೀಮ ಊರಲಿ ಯಾವುದರೂ ಪ್ರೈವೇಟ್ ಸ್ಕೂಲ್ ಇದೆಯಾ ಸರ್
ಖಾಸಗಿತೇಶ್ವರ ಅಂತ ಶಾಲೆ ಇದೆ ನಮ್ಮೂಊರಲ್ಲಿ ಇದೆ ನಮ್ಮ ಊರಲ್ಲಿ ಕಫತೇಶ್ವರ ಶಾಲೆ ಇದೆ ಹಾ ಸರ್
ಹೌದದು ಸರ್ ನಾನು ಒಂದರಿ ಸರ್ ನಾನು ಸಣ್ಣನಿಂದಾಗ ಇಲ್ಲೇ ಕರಾಟೆನೂ ಕಲ್ತ್ ಬಿಟ್ಟಿದ್ದೇನೆ
ಹೌದು ನೀವು ಗೌರ್ಮೆಂಟ್ ಸ್ಕೂಲ್ ಅಭ್ಯರ್ಥಿ ಅಲ್ಲಾ ಸರ್
ಹೌದಸರ್ ನಿಮ್ ಕಲ್ಲಿಯುವಾಗ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಹೇಗಿತ್ತು ಸರ್
ಗೌರ್ಮೆಂಟ್ ಸ್ಕೂಲ್ ಹೇಳಬೇಕಂದ್ರ
ತುಂಬಾ ಚೆನ್ನಾಗಿತ್ತು ಟೀಚರ್ಸ್ ಗಳು ಸ್ಟಾಫ್ ನೋಡ್ಬೇಕು ತುಂಬಾ ಚೆನ್ನಾಗಿ ಅವ್ರ ಕಲಿಕೆ ನೋಡ್ಬೇಕು ಅವರು ಕಲಿಕೆನು ತುಂಬಾ ಚೆನ್ನಾಗಿದೆ ಮತ್ತು ಅವ್ರು ನೋಡಿ ಮಕ್ಕಳನ್ನು ಹೇಗೆ ಎಲ್ಲಾ ಮಾಹಿತಿ ಈ ಗೌರ್ಮೆಂಟ್ ಟೀಚರ್ಸ್ ಗಳನ್ನು ಹೇಳೋದಾದ್ರೆ ಅವರು ದೇವರುಗಳು
ಹೌದು ಸರ್ ನಿಮ್ಮದು
ಈಗ ದೇವರುಗಳನ್ನು ಪೂಜಸಬೇಕು ಈಗ ಈಗ ಗುರು ಈಗ ಅತ್ತರ ನಾ ಹೇಳ್ತೇನೆಂದ್ರೆ ಗುರುಗಳನ್ನು ಪೂಜಿಸಬೇಕು ಈಗ ಈಗ ವಿದ್ಯಾರ್ಥಿಗಳುನನ್ನು ಓದಿಸಿದರೆ ಅವನಿಗೆ ಮುಂದು ಒಂದು ಸಕ್ಸಸ್ ಅಂತಾ ಸಿಗುತ್ತೆ ಅವನು ಎಲ್ಲಿ ಪೇಲ್ ಆಗುವುದಿಲ್ಲ ಮತ್ತೆ
ಹೌದು ಹೌದ
ಇಲ್ಲಾ ಅಂದರ್ ವಿದ್ಯಾರ್ಥಿಗಳು ಗುರುಗಳನ್ನು ಪ್ರೀತಿಸಬೇಕು ಗೌರವ
ಸರ್ ನಿಮ್ಗೂ ಕೂಡ ಸಕ್ಸಸ್ ಸಿಕ್ಕಿದೆಯಲ್ಲ ಸರ್ ಗೌರ್ಮೆಂಟ್ ಅಲ್ಲಿ ಕಲ್ತರು ಕೂಡ ನೀವು ಇಷ್ಟೆಲ್ಲ ಹುದ್ದೆಯಲ್ಲಿ ಇದ್ದೀರಾ
ಸರ್ ನೀವು ಕಲಿರಿ ಸರ್ ನಿಮಗೆ ನಾನು ಇಷ್ಟು ಹೇಳೇತೀನಿ ತುಂಬು ಹೃದಯದ ಧನ್ಯವಾದಗಳು ಸರ್ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್